ಹೇಳಳ್ಬಾ
ಹೇಳ್ಬೇಕ ನು ನೀನ ಊಟ
ಆಯ್ತು ಜಸ್ತಿ ನೀನೆ
ನಮ್ದು ಆಗೈತಿ ಈಗ ಮಾಡಿನ
ಹ್ಮ್.
ಅದೇ ಊಟ ಮಾಡಿ ಕುಂತಿದ್ದೆ ನೀನ್ ಹಚ್ಚಿದೆ ನೋಡು.
ಏನ್ ನಡದದ ಮನಿ ಕಟ್ರೆ.
ಯಾವದು ಮನಿ
ಮನೆಿ ಕಡಕ ಇದ್ರಲ್ಲ
ಮನ ಲೇಟ್ ಆತ್ ಮನ ಹೀಗ ಆತನೆ ಅನು
ಹ್ಮ್ ಹ್ಮ್ ಎಷ್ಟ ನಾಕರೂ್ ಕಟ್ರೆ
ಹ್ಮ್ ಮಕ್ರೂ ಮುಂದ ಪಡಸಲಿ
ಹ್ಮ್ ಅಂದ್ರೆ ನೀವ ಇದ್ದ ಮನೆ ಕತ್ತಬೇಕ ಆ
ಕೆತ್ತ ಪಕ್ಕದ್ದು ಕೆ ಕೆತ್ತಲಕ್ಕಣನ
ಹೌದೌದು ಏ ಬ ಏನ್ ಮುಂದೆ ಬೇಸ್ಮೆಂಟ್ ಟೈಟ್ ಮಾಡ್ಕೇಬಬೇಕಕ್ ಮುಂದೆ
ಹ ಹೈಟ್ ಮಾಡಕಬೇಕು ಅ್ರ ಲೆವೆಲ್ ಹಂಗ ಮಾಡ್ಸು ಪಡಸ್ಕು
ಹ್ಮ್ ಹ್ಮ್.
ನಮ್ ದಿನ ಬಾಳ ತೊಂದರೆ ಆದ ಹ್ಮ್ ನಮ್ದ ದಿನ ಬಾಳ ತೊಂದ್ರೆ ಆದ ಹಂದೆ.
ಯಾಕ್.
ಯಾಕಂದ್ರೆ ನಿನನ್ಗ ಗೊದ್ದಲ್ಲ ಬಂದ ನೋಡಿತಲ್ಲ ಆ ಕಡಿ ಈ ಕಡಿ ಕಟ್ಟರ್ ಮನಿ ಈ ಕಡಿ
ಹೌದ ನಿಮ್ಮ್ ಅಣ್ಣ ತಮ್ಮರು ಅಂದೆ.
ಹ್ಮ್ ಅವ್ರದ ಆಗ್ಬೇಕಕ್ ಅವ್ರ ಚೈತ್ರಿಮ್ಯಾಗ ಚತ್ ಹಾಕಿಬೇಕಕ್ ಮತ್ತ. ಐಟ್ ಮಾಡ್ಕೊಂಡ ಮಟ ಅಷ್ಟ ಷ್ಟ ಕಟ್ಟರೆ ಎಲ್ಲ ಗಾಡಿ ಮತ್ತೆೇನ ನವು ಮುಕ್ ತರ ಈ ಕಡೆ ಗಾಯಿಡಿ ಈ ಕಡೆಮ್ ಕಾಕ
ನಡೀತ್ ನಡೀತ ಅಲ್ಲ.
ಆಗ್ವಾಡಿ ಮುಂದಕ್ ತರ್ಬೇಕ ಮುಂದಕ್ ತಂಡ ಅದಕ್ ತ್ ಹಾಕ್ಬೇಕು ಮತ್ತ ಇದಬೇಕ
ಏನೇಟ್ ಇಡತಿ ಅಂದ್ರೆ.
ಏ ಇನ್ನು ಆ ಕಡೆ ಈ ಕಡೆ ಒಂದ್ ಎರಡ್ ವರ್ಷ ಹೋಗುತ್ತ ಅದ್ರಾಗ ಮತ್ತ ಈ ಸರಿ ನಮ್ದ ಕಾಲೇಜ್ ಬಂದ ಆದ.
ಹೌದೌದು ಹೆಂಗ ಏನ್ ಕೊಡ್ತಾರಂತ.
ಹಾ,
ಕಾಲೇಜ್ ಕ ರೊಕ್ಕ.
ಯಾರು?
ಮನೇಲಿ ಕೊಡ್ತಾರೆ ಇಲ್ಲ ಕಟ್ಟ ಹ ಕಟಕ್ ರೊಕ್ಕ.
ಕೊಡ್ಲೆಬೇಕಕ್ ಮತ್ತೆ ನಿಸಸ್ಕೊಂಡ್ ಮಾಡ್ಬೇಕು ಏನ ಸಾಲ ಸಾಲ ಮಾಡ್ಕಿ ಎಜುಕೇೇಶನ್ ಗೆ ಯಾಕದಾಕ್ಬೇಕು ಯಾ ಮುಂದ್ ದುಡ್ಡು ಖರ್ಚು ಮಾಡ್ತಿನಿ ಸರ್ಟಿಫಿಕೇಟ್ ಕೊಡು ನಾಲೆಜ್ ಕೊಡ ಅಂದ್ರೆ ಯಾರ ಕೊಡೋದಾಗಲ್ಲ ಈಗೇನ್ ಸಮಯ ಏನದ.
ಹೌದೌದು.
ಮತ್ತ ಈಗ ಏನ ದುಡ್ಡಿನದು ಒಂದೇ ಪ್ರಾಬ್ಲಮ್ ಅಲ್ಲ. ದೊಡ್ಡನ ಹೆಂಗ ಹೌದು.
ಹ್ಮ್.
ದುಡ್ಡು ಕೊಟ್ಟು ಓದ್ತೀನಿ ಅಂದ್ರೆ ಅತದ ಆಗಲ್ಲ. ಈಗ ಅದ ಈಗ ಏನ ಏನು ಸ್ಕಿಲ್ ಅದ ಏನ್ ಕಲಿಬೇಕ ಇದೇ ವಯಸ್ಸಿನಾಗ ಇರುದ ಎಲ್ಲಾಟ ಕಲ್ತ್ ಬಿಡಕ್
ಹ್ಮ್ ಹ್ಮ್. ಮತ್ತೆ ಸಮಾಚಾರ
ಇಂಗ ಆದ ನೋಡು. ಮನದು ಹೊಲದು ಹೊಲಾ ಅಂತ ಬೆಳೆ ಎಲ್ಲ ಆಗ್ಯಾವ ಹೋದರ್ಸ ಅಂತ ಪೂರ ಲಾಸ್ ಆಗೈತಿ ಹಿಂಗ ಕಟ್ ಆಗೈತಿ.
ಹ ಎಲ್ಲಾರ ಲಾಸ್ ಆಯ್ತು ಏ ನೌನ ಎಷ್ಟ ಕ್ವಿಂಟೆಲ್ ಆಯ್ತು ಹೋದ ವರ್ಷ.
ಹ್ಮ್ ಹ್ಮ್ ಎಡ್ ಎಕ್ರೆ ಸೇರೈ.
ಎಡ್ ಎಕ್ರೆ ಸೇರಿ ಹನ್ನಳ್ ಕುಂಟ್ಲಾಆಗ್ಯದ ಪೂರ ಅಂದ್ರ ಪೂರಲ್ಲ ಏ ಮಾಡ್ ಅದ್ರದ ಅದಕ್ಕೆ ಐತ್
ಹ್ಮ್ ಅದ್ರದ ಅದಕ್ಕೆ.
ಒಂದು ರೂಪಾಯಿ, ಆಗ್ಲಿಲ್ಲ, ಏನು, ಮಾಡಿದ್ದು, ಮಾಡಿ, ಕೂಲಿ, ಬರ್ಲಿಲ್ಲ, ವರ್ಷ. ..
ಹ್ಮ್, ಹ್ಮ್. .. ಎಷ್ಟೇ ಎಕರೆ, ಅದೆ, ಟೋಟಲ್, ಎಲ್ಲ ಸೇರಿ, ಹೌದ. ..
ಎರಡ್ ಎಕರೆ ಅದ ಇನ್ನೊ ಒಂದ್ ಎಕರೆ ಬರೋ ಅದ ಇನ್ನ ಬಂದಿಲ್ಲ ಅದು. ಸ್ವಲ್ಪ ಕೇಸ್ ಕೇಸಿನದು ಪೆಂಡಿಂಗ್ ಬೀದೀದ್ದ.
ಹೆಂಗ,
ಕೆಸ ಹಿಂಗೆ ನಾವ್ ಒಂದ್ ವರ್ಷ ನೀವ ಒಂದ್ ವರ್ಷ ಮಾಡ್ಬೇಕಕ್ಂಬದದು.
ಹ್ಮ್ ಹ್ಮ್.
ಹ ಆ ಒಂದಿಕ್ಕೆ ಕೆಸ್ನೇಗ್ ಬಿದ್ದು ಇನ್ನ ಬರ್ಲ ಒಂದ್ಕರೆ. ಮತ್ತ ಅದ್ರಗ ನಮ್ಮ ಮಾಯಿ ಒಬ್ಬಕಿ ಆಳ ನಮ್ಮ ಮಾಯನವರಿಗ ಇಟ್ಟದ ಆದ ಹೊಲ ಅದ.
ನಿಮ್ಮ ಆಯಿಗಿ ಎಸ್ಟ್ ಎಕ್ರೆ ಆದ.
ಹೌ ರೀ ನಾಲ್ಕು ಎಕರೆ ಅದ ನಾಕ ಎಕರೆ ಯಾಕ್ ಐದ ಎಕರೆ ಅದ ಹೊಲ.
ನಿಮ್ಮ ನಾಯಿಗೆ ಸೆಪರೇಟ. ..
ಹ್ಮ್, ನಮ್ ನಾಯಿ, ನಂದಗಿತ್ತು ಹೋಗಿ ಕೇಳಿ ಹೇಳಿದ್ದು ಮತ್ತು ನಮ್ಮಂತ ಬಂತು, ನೋಡು. ..
ಹೌದೌದು, ನಿಮ್, ಮತ್ತೆ, ಬಾಳ, ಕಳಿಸಿದಾನ ಅವಾಗ. ..
ಹ್ಮ, ಗಳಿಸಿದ, ಒನ್ ಟೈಮ್ನಾಗ, ಬೇಜನ್ ಆಸ್ತಿ ಮಾಡೋನ, ಊರಲ್ಲಿ. ..
ಹ್ಮ್ ಹ್ಮ್ ಅದೇ ಹೇಳ್ತಾರಪ್ಪ ಅವಾಗವಾಗ, ಮಂಡೆ. .
ಮತ್ತ, ಹಂಗಂತಾನೆ? .. ಈ, ಇವತ್ತು ಈ ತರ ಬದುಕಲಿಕ್ಕೆ! ಕಾರಣನೇ ಮುಯ್ದೆ. ..
.. ಏನಾಯ್ತು, ನಮ್ಮ ತಾಯಿಗೆ? ..
ಹಂಗಂದ್ರೆ ಏನು, ಉಂಡ್, ಕೈ ಬಾಯಿ ಚಂದ ಇಟ್ಕಂಡು, ಖರ್ಚ್ ಮಾಡಲಾರದ, ಮಾಡ್ಯಾರ? ..
ಹ್ಮ್, ಹ್ಮ್. ..
ಇತರ ಮಾಡ್ಕೋ ಚಂದ ಹುಟ್ಟದ್ದೇ! ..
ಹೌದೌದು, ಎಲ್ಲಾ ಹೇಳ್ತಾರೆ, ಊರುನಗ, ಬಾರಿ ಬಾರ್ಯಪಾ, ಅಂತ. . ಹಾಗೆ, ಭಾರಿ ಮಾಡತಾರೆ, ಅಂತ, ಮತ್ತೆ. ..
ಹಾ. ..
ತುಪ್ಪ, ಗುಪ್ಪ ಫೇಮಸ್ ಅಂತ ನಿಮ್ ಮನ್ಯಾಗ. ..
ಹ್ಮ್, ಹಾಧುನೋಡು, ಏತುಥೆ. ..
ಅವಾಗ, ಇದ್ದಂಗಿಲ್ಲ ಬಿಡು. ..
ಹ, ಹೇ, ಪೂರಾ ಕಡಿಮೆ, ಆಯ್ತು ಈಗ. ..
ಹ್ಮ್. ..
ಎಮ್ಮಿ, ಯಾವಾಗ ಜಗ್ಗಿದವು, ಇವಾಗ, ಕಡಿಮೆಯಾದವು. ..
ಹೌದೌದು. ..
ಮತ್ತೇನ್, ಸಮಾಚಾರ!? ಎಲ್ಲಯಾರು ನಿಮ್ದೋಸ್ತ್, ಫ್ರೆಂಡ್ಸ್. ..
ಒಬ್ಬ, ಏನ್ ಶಾಪ್ರ, ಹೋಯ್ಯನ! ಏನ ಫಂಕ್ಷನ್ ಆದಂತ, ಒಬ್ಬ ಸಿಂಧಿಗೋಯ್ಯನ. ..
ಹಿಂದಕ್ಕೆ ಇಡಕ್ಕ. ..
ಸುಮ್ನೆ ಯಾಕೋ? ಏನೋ ಕೆಲಸ ಅದೇ, ಅಂತೇ, ಅಲ್ಲೀ. ..
ಯಾವಾಗ? ..
ಹ, ಇಲ್ಲೇ, ಇದ್ದಿರಬೇಕು, ಹೋದನಂತಂದಾನಂತ, ಇನ್ನೊಂದು ಸ್ವಲ್ಪ ಮುಂದೆ. ..
ಇಲ್ಲೇ, ಇದ್ನ, ಆವಾ. ..
ಹಾ. ...
ಊರಗಿದ್ದಾ, ಸುಮ್ನೆ. ..
ಆವಾಗಿದ್ದ
ಇವತ್ತು, ಏನು, ಇಲ್ಲಿಂದ. ..
ಮಧ್ಯಾಹ್ನಕ್ಕೆ, ಹೋಗುತ್ತಾಳಂತೆ ಅವ. ..
ಯಾಂದ್ರೆ, ಇಲ್ಲಿಯನಾ, ಊರಾಗ? ..
ಹಾ ಊರಾಗೇನು, ಇನ್ನ. ..
ಮತ್ತೆ, ಇಲ್ಲ, ನೀನೇ? ..
ನಿನ್ನೀ ಹೋಗ್ ಬಂದನ ಮತ್ತ ಇವತೋತಾನಂತ ಹೋಗ್ಸಿದ ಮೊರಕ್ ಬರ್ತಾನಂತವ ಹಬ್ಬಕ್
ಹ್ಮ್
ಐಫೋನ್ ತೋತಾನಂತವಾ
ಹ್ಮ್ ಅಚ್ಚದರಫೋನ್
ಹೇ, ಹಚಿರುಕಣ್ಣಾ. ..
ಹ್ಮ್, ಹ್ಮ್, ಹೌದಾ? ..
ಹೇ, ಅರ್ಥ ಮಾಡ್ಕೊಳ್ಳಿ! ಒಂದು, ಸ್ವಲ್ಪ ಹೊತ್ತು? ..
ಹ್ಮ್, ಹ್ಮ್, ಹ್ಮ್, ಹ್ಮ. ..
ಅದಕ್ಕೆ? ..
ಆಯ್ತು, ಆಯ್ತು. ..
ಮತ್ತೆ, ಏಳುಗಂಟೆಗೆ. ...
ಹೇಳುಬೇಕುರಿ, ನೀವೇ. ..
.. ಊರಾಗ ನಾವು ಸ್ವಲ್ಪ ರೋಡ್ಗೋಡ್, ಎಲ್ಲ ಸತ್ಯನ್, ಸಾಯಬಿಟ್ಟ್! ಏನ್ ಪಂಚದರ್ ಏನ್, ಕೇಳೋರೇನಿಲ್ಲ? ..
ಹೌದು ಇವತ್ ನಾನ್ ಆ ಕಡೆ ಹೋಗಿದ್ದ ಕಟಿಂಗ್ ಮಾಡ್ಸ್ಬೇಕಾ ಏನ್ ರೋಡ್ ಆಗ್ಯಿದೆ ಅದು ಎಲ್ಲಾ ಪೂರಕ ಕಿತ್ತಬಿಿಟರು ಇಲ್ಲಿಂದ ಅಲ್ಲಿಗೆ ಚರಂಡಿಗೆ ಚರಂಡಿ ಪೂರಾ ಐಳಗೂಡನ್ ಮನ್ವಿ
ಹಾ
ಅರವತ್ತೈದು ಲಕ್ಷಕ್ಕ ಇಡ್ದಾರಂತದ
ಅಬಬಬ ಸಣ್ಣ ಕಡಿಮೆ ಆಯ್ತು ಅರವತ್ತೈದು ಲಕ್ಷ
ಹ್ಮ್
ಮಾಡದೇ ಅರವತ್ತೈದ್ದ ಲಕ್ಷ
ಹ್ಮ್
ಆಾ
ಟೋಟಲ್ ಇಡತದ್ದ ಅಂದೆ
ಅದೇ ಖರ್ಚು ಗರುಜ ಎಲಾಟ ಬಂತ
ಹ್ಮ್ ಉಳಿತದ
ಹಂಗೆ ಹಂಗ ಉಳಿತದ ನೀ ಹೆಂಗಕೊಂಡಿ ಅರತ್ತೈದು ಲಕ್ಷ ಕಡಿಮೆ ಕಡಿಮೆ ಐತಿ ಅರವತ್ತೈದು ಲಕ್ಷ ಹಾ ಯಾವನ ಕೊಡ್ತಾನೆ
ಏ ಹೋಗಲ್ಲ ಅಷ್ಟೇನ್ ರೊಕ್ಕೊಂದ್ ಮೂವತ್ ನಲ್ತ್ ಲಕ್ಷ ಹೋಗಬಂದ್ರ ಮಸ್ತ್ ಆಯತ ಕಾಕ್ರೀಟ್ ಆಯ್ತು ಅದ ಆಯತ ಇದ ಅಯ್ತು
ಹಂಗೆ ಅನ್ಕೊಂಡಿ ನೀ ಎಲ್ಲಿಂದ ಎಲ್ಲಿ ಗೊತ್ತಿಲ್ಲ ಎಲ್ಲಿಂದ ಇಲ್ತಾನ ಅದಳ
ಏನವು ವಿಷ್ಣುನ ಮನೇಲಿಶಿಂದು ಇದ ಎಗ್ಗ್ರೀಸ್ ಮಾಡತಕ್ಕ ಅಷ್ಟೇ
ಹಾ ಮತ್ತೆ ಅಲ್ಲಿಂದ ಅಲ್ಲತನ ಸುಮನೆ ಆಯ್ಥೆನ್ಲಿ ಒಂದು ಕಿಲೋಮೀಟರ್ ಒಂದು ಕೋಟ ರೂಪಾಯಿ ಕೊತಾರಲಿೀ ರೋಡ್
ಅಷ್ಟೊಂದು ಯೂಸ್ ಮಾಡಲ್ಲಲ್ಲಿ ಇವರು ಮೆಟೀರಿಯಲ್
ಅಲ್ಲಾ ಅವ್ರಾದ್ರೇನ್ ಯೂಸ್ ಮಾಡ್ತಾರನ್ ಬಿಡು ಮಾಡೋದಿಲ್ಲಾ
ಹ್ಮ್ ಹ್ಮ್ ಒಂದ್ ಇಂಚ್ ಎರಡು ಇಂಚ್ ಅಂತಾರೆ ಅಟೇ ಸಿಮ್ಟ ಮತ್ತೆ ಏನಿಲ್ಲ ಏನ್ ಜಾಸ್ತಿ ಇರಬಹುದು ಬಡ್ ನಮಂದ್ ಇಷ್ಟ ಅಂತ ಹೇಳ್ರ ಅ್ ಹೆಂಗಂದ ಗೊತ್ತಿಲ್ಲಟೆ
ನೀ ಅರಂಬರದ ಗೊತ್ತೇನ ಇನ್ನ ಅರ್ಧಂಬರ್ಧ ಗೊತ್ತ
ಎಲ್ಲ ಸ ಮಂದಿ ಹೇಳಕತ್ತಾರ ಅರವತ್ತೈದು ಲಕ್ಷ ಅರವತ್ತೈದು ಲಕ್ಷ ಅಂತ ಹಾ ಅಷ್ಟ ಆಬೇಕ
ಹ್ಮ್ ಹ್ಮ್ ತಾಗಲಿೀಕರಣ ಆಬಕ ಅಂದ್ರೆ ಏನ್ ಚರಂಡಿ ಒಳ ಚರಂಡಿ
ಅದಕ್ಕೆ ಸ್ವಲ್ಪ ಎಲ್ಲ ಮನ ಒಬ್ಬೊಬ್ಬರ ಮನಿ ಹೋಯ್ಯವ
ಮತ್ತ ಏನ್ ಜಗಳ ಗಿಗಳ ಆಯತವನು
ಏನ್ ಜಗಳ ಎಲ್ಲ ಏನಿಲ್ಲ ಮೊನ್ನೆ ಆಗಿತ್ತ ಅಲ್ಲಿ ಜಗಳ
ಅಲ್ಲಿ ಡ್ಯಾಮ ಒಳಲ್ಲಿ ಅಯ್ಯಳ್ ಸಾವಕ್ರ ಅಂಗಡಿಲ್ಲ.
ಹ್ಮ್ ಹ್ಮ್ ಹ್ಮ್ ಹ್ಮ್
ಅಲ್ಲಿ ಬಗ್ಲಾಗ ಅವ್ರದ್ದ ಮುಸಲ್ಮಾನ್ರದ ಆ ಮುಸಲ್ಮಾರ ಮನಿ ಕಟ್ಟಿ ಒತ್ತಿ ಕಿತ್ತಿಬಿಟ್ರ.
ಹ್ಮ್
ಅ ವಯಳ್ ಸಾವಕಾರ್ ಮನಿ ಅಥವಾ ಮೆಡಿಕಲ್ ಬಲಾಗ ಮನಿಯ ನೋಡಾದು ಅವ್ರ್ದೇಏನ ಸ್ವಲ್ಪ ಹಾ ಪ್ಯಾಂಟ ಅದು ಬುಡಕ ಬಾತ್ರೂಮು ಒಂದು ಒಂದ್ ಇಂಚ್ ಅಷ್ಟೇ
ಒಂದ ಮಳ
ಹೂ
ಮುಂದ ಕಾಟೆ ಬಂತಿು ಬಾತ್ರೂಮ್ ಕಿತ್ಬಡ್ರೆ ಸುಮ್ನೆ ವಾಸಿ ನೋಡಿದ ಹಂಗಿಂಗ ಅಂತ ಕೇಳಿಲ್ಲ ಅವ್ರು
ಯಾರು
ಆ ಮುಸಲ್ಮಾನ್ರ
ಹಾ
ಇವರು ಬೇಡನಕತ್ರೆ ನಮ್ಮನಿ ಒಳಕೆ ಹೊಡದರು ನೀವು ನಿಮ್ಗೂ ಬಿಡ್ತೀವಿ ಅವ್ರ ಕಿತ್ತ ಮೇಲೆ ನಮ್ಮ ಮನ ಕಿತ್ತತ್ ಮೂಲಾದ್ರರು.
ಆ ಜಗಳ ಆಗಿ ಮತ್ತ್ ಏನ್ ಮಾಡಕ್ ಆಗಲ್ಲ ಅವ್ರ ಮನೆ ಕಿತ್ತಾರೆ ಮತ್ತೆ ಇವ್ರ ಮನೆ ಕಿತ್ಲೇಬೇಕಲ್ಲ.
ಹ್ಮ್
ಒಬ್ರದದು ಒಳಗ ಒಬ್ಬ್ರದು ಹೊರಗ ಅಂತ ನಡೆಯಲ್ಲ ಎಲ್ಲ ಸಮಾನಾಗಿರಬೇಕಲ್ಲಿ.
ಹ್ಮ್
ಅ್ರ ಬಿಟ್ಟಟ್ ಬಾತ್ರರೂಮನ
ಬಾತ್ರೂಂ ಮಾಡಿದ್ರಂಗೆ ರೋಡ್ ಹಂಗ್ ಅಂಗಡಲ್ಲ ಐತದಂದ್ ಮುಂದಕ್ ಬಂದ್ರ ಏನು ಮದ್ ಅಷ್ಟ ಐತೆ ರೋಡ ನೀವ
ಅದ ಮೊದಲ್ ಇರ್ತ ಅಂತದ
ಹಾ
ಕೌಲಿ ಒಳಗ ಆಗಿಬಿಟ್ಟದ ಅದ್ರ ಮೇಲೆ ಕೆಲವ ಬರು ಮನಿ. ಮತ್ತ ಅಂಗ್ಗಳ ಕಳ ಕಟ್ಟಿಬಿಟ್ರ ಎಲ್ಲಾ ಹೊಡೆದ್ ಬಿಟ್ರ.
ಹ್ಮ
ಕೌಲಿ ಎಲ್ದಕ್ದು ಅಲ್ಲಿ ಕೊಡ್ತಾರ
ಹೌದಾ ಹ ಹ ಹ ಹಂಗ ಚರೌಂಡಿ ಎರಡ ಆದು ದೊಡ್ಡದಾಗದ್
ದೊಡ್ಡದ ಇಲ್ಲವ ರೋಡ್ ಒನ್ ಸ್ವಲ್ಪ್ ದೊಡ್ಡದಾಯದೆ ಹಂಗೆ
ಹ್ಮ್ ಏನ್ ಒಳ ಚರಂಡೇನಾ ಏನ್ ಪೂರ್ವ ಔಟ್ ಈಗ ಹೆಂಗ ಹಂಗವ್ ಹಂಗೆನ
ಏನ್ ಹೆಂಗ ಒಳ ಮತ್ತೆ ಆ ಚಿಮಟಾ ಗಿಮ್ಮಟಾ ಆಕಿಲ್ಲ ಸುತ್ತಾ
ಏ ಹಂಗಲ್ಲ ಒಳ ಚರಂಡಿ ಅಂದ್ರ ಅದು ಬೇರೆ
ಒರ ಒಳಗ
ಪೂರ ಪ್ಯಾಕ್ ಒಳಗ ಚರಂಡಿ ಒರಗ ಮೇಲ್ ರೋಡು
ಹಾ ಹಾ ಹಂಗೆ ಮತ್ತೆ
ಆಗ್ತ ಅಕೊಂಡ
ಈ ಕಡೆ ಒಂದ್ ಬರ್ಬೇಕು ನೋಡ ಈ ಕಡೆ ನಮ್ಮನ ಕಡಿ
ನಮ್ಮನ್ ಕಡೆಯಲ್ಲ ಅದಕ್ಕೆನ್ಯಾವೋಗುವಲ್ಲಷ್ಟೇ
ಚರಂಡಿದ ಬರ್ಬೇಕು ಹಿಂದೆ ಚರಂಡಿದ ಪೂರ ಡ್ರೈನೇಜ್ ಏನ ಇಲ್ಲ ರೋಡಿಗೆ
ಮಾಡ್ಬೇಕು ಅಂದ್ರೆ ನಿನ್ನ ಲೇಟ್ ಇಡತ್ತೆ ಯಾವಾಗಂದ್ ಗೊತ್ತಿಲ್ಲ ಅಷ್ಟೇ.
ಹ್ಮ್ ಹ್ಮ್
ನಮ್ ಕಡೆ ಆವಕ್ಕು ಒಳ್ಳೇದ ಪಡ
ಸೈಟ್ ನಾಗ ಹೋಗಿ ನೋಡಿದ್ರೆ ಗೊತ್ತಾಗ್ದೆ ಎಷ್ಟ್ ಬಿಲ್ ಬಂದ ಏನೇನ ಇಲ್ಲ ಅಂತ
ಹ್ಮ್ ಅದ ಮೇಲೆ ಮತ್ತೆ ಕೇಸ ಹಾಕ ಅ್ರ ಅಲ್ಲಿಗೆ ಪೇಂಟಿಂಗ್ ಇರುತ್ತೆ ಅ
ಆಯ್ ಆಯತ್ ನೋಡಿಯಾಚ್ ನೋಡನ್ ಬಿಲ್ಲೆಟ್ ಬಂದ್ ನೋಡ್ಯತ್
ಹಾ
ಬಿಲ್ ಎಷ್ಟು ಬಂದದ ನೋಡ್ಯತ್ ಸಂಜೆ
ಅದ್ರ ಬಗ್ಗೆಂದೆ
ಹ್ಮ್
ಮತ್ತ ವಾರಕ್ ಬರ್ತ ಅಲ್ಲ ಹಾ ಸರಿ